ನಮಸ್ತೆ
ಕಾರ್ಯಗಳು
ಏನ್ ಮಾಡ್ತಿದ್ರು
ಹ ಓದ್ತಿದ್ದೆ
ಏನ್ ಗತಿದ್ರಿ
ಅ ಅಂದ್ರೆ ನಮ್ಗೆ ನಾಳೆ ಪರೀಕ್ಷೆ ಇದೆ ಅದ್ರಿಂದ ಓದತಿದ್ದೆ
ಹಾ ಎಲ್ಲಿ ಪ್ರವಾಸ ಹೋಗ್ಲಿಲ್ವಾ
ಹ ಇಲ್ಲ ಪರೀಕ್ಷೆ ಇರುವ ಕಾರಣದಿಂದ ಎಲ್ಲಿಗೂ ಹೋಗಲಿಕ್ಕೆ ಆಗಲಿಲ್ಲ
ಹ ಹಾ ಏನ್ ತಿಂದ್ರಿ
ಅಹ ಇವತ್ತು ಬೆಳಿಗ್ಗೆ ಪಲಾವ್ ಕೊಟ್ಟಿದ್ದು ಪಲಾವ್ನ್ನ ತಿನ್ನಿದ್ವಿ
ಹ್ಮ
ಈಗ ರಾತ್ಗೆ ಚಪಾತಿ ಮತ್ತೆ ಟಮಾಟ ಗಜ್ಜಿ ಕೊಟ್ಟಟ್ಟು ಅದೆಲ್ಲ ತಿ ಹ್ಮ
ಹಾ
ಸುಮ್ಮನೆ ಓಡಾಡ್ತಿದ್ವಿ ಹಾಗೆ ಓದ್ಕೊಂಡು
ಹೌದಾ ಮತ್ತೆ ಇನ್ನೇನು ಮಳೆ ಎಲ್ಲ ಚೆನ್ನಾಗಿದ್ಯಾಾ ನಿಮ ಕಡೆ
ಆಹ ಈ ಕಡೆ ಮಳೆ ಎಲ್ಲ ಇಲ್ಲ ವಾತಾವರಣ ಹೇಗಿದೆ ಅಂದ್ರೆ ತುಂಬಾ ಗಾಳಿ ಬರ್ತದೆ ಹ ಅಷ್ಟೇ
ಹೌದಾ ನಮ ಕಡೆ ಅಂತೂ ತುಂಬಾ ಮಳೆ ಬೀಳ್ತಿದೆ ಈಚೆ ಹೋಗೋದಿಕ್ಕೆ ಆಗಲ್ಲ ಅಷ್ಟಮ ಮಳೆ ಬೀಳ್ತಿದೆ
ಮತ್ತ ಇವ ದಿನ ದಿನಚರಿಯ ಹೇಗಿತ್ತು
ಇವತ್ತು ಏನಿಲ್ಲ ಇವತ್ತು ನಮ್ಗೆ ಪರೀಕ್ಷೆ ಇತ್ತು ಅದ ಕೂತ್ಕೊಂಡಿದ್ವಿ ಹ್ಮ ಊಟ ಕೂಡ ಮಾಡಿದೆ ಓದಿದ್ವಿದರ ಪರೀಕ್ಷೆ ಪತ್ರಿಕೆ ನೋಡಿದರೆ ತುಂಬ ಕಷ್ಟ ಬಂದ್ಬಿಟ್ಟತ್ತು ಏನು ಬರಿಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಏನು ಓದೇ ಇರ್ಲಿಲ್ಲ ಅದ್ರಲ್ಲಿ ಬಂದಿರೋ ಪ್ರಶ್ನೆಗಳನ್ನ ಅಂತೂ ನಾನು ಅದನ್ನೇ ನೋಡ್ತಿದ್ದೆ ಏನ್ ಮಾಡೋದು ಅಂತ ಹಲೋ
ಹಾ
ಹಲೋ
ಅಲೋ ಕೇಳಿಸಿದೆ ಹೇಳಿ
ಹಾ ಅದನ್ನೇ ನೋಡ್ತಿದ್ದೆ ಏನ್ ಮಾಡದು ಪರೀಕ್ಷೆ ಏನಾಗುತ್ತೋ ಅಂತ
ಹ್ಮ್ ಹೇಳ್ಬೇಕು ಮತ್ತೆ ನೀವು ಈ ವಾರದಲ್ಲಿ ಎಲ್ಲಿಗೂ ಪ್ರವಾಸ ಹೋಗಲ್ವಾ
ಅದ ಇಲ್ಲ ನಮ್ಗ್ ಪರೀಕ್ಷೆ ಇದೆ ಅಲ್ವಾ ಅದಿಕ್ಕೆ ಎಲ್ಲೂ ಹೋಗ್ಲಿಲ್ಲ ಆಮೇಲೆ ನಾಳೆ ನಾನು ಹೋಗ್ತಿದಿನಿ ನನ್ನ ಗೆಳ್ತಿರ್ ಜೊತೆ
ಹೌದಾ ಹ ಹೌದ್ ಚೆನ್ನಾಗಿರುತ್ತೆ ಗೆಳತಿಯರ್ ಜೊತೆ ಹೋಗಿ ಬಂದ್ರೆ ಹೋಗ್ ಬನ್ನಿ
ಹಾ ಹೋಗ್ಬೇಕು ನೋಡ್ಬೇಕು ಬೆಳಗೆ ಎದ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ ಬರ್ತಾರೋ ಬರಲ್ವೋ ಅಂತನೂ ಗೊತ್ತಿಲ್ಲ ಯಾರ್ಯಾರ್ ಏನೇನ್ ಕಾರ್ಣ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ
ಹೌದಾ ಹೀಗೆಲ್ಲಾ ಮಾಡ್ತರ ನಿಮ್ಮ ಗೆಳತಿಯರು
ಹೌದ್ ಹೌದು ಅವ್ರಿಗೆಲ್ಲ ಸೋಂಬೆರಿತನ ಜಾಸ್ತಿ ಆಗ್ಬಿಟ್ಟಿದೆ
ಯಾಕಂಗ್ ಮಾಡ್ತಾರೆ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಲ್ವಾ
ಅಂದ್ರೆ ಅವ್ರ್ಗೂ ಪರೀಕ್ಷೆ ಬರ್ದು ಆ ನಿದ್ದೆ ಎಲ್ಲ ಕೆಟ್ಟಿರ್ತಾರೆ ಅಲ್ವಾ ಸುಸ್ತಾಗಿರುತ್ತೆ ಮಲ್ಗ್ ಬರ್ತಾರೆ ಅಲ್ವಾ ಅದಿಕ್ಕೆ
ನೋಡಿ ಸಮಯ ಮಾಡ್ಕೊಂಡು ಹೋಗ್ ಬನ್ನಿ
ಹ್ಮ ನಿಮ್ ಕಡೆ ಎಲ್ಲಾ ಎಲೆಗಳೆಲ್ಲ ಹಸಿರಾಗಿದ್ಯಾ ಈಗ
ಹೌದ್ ಎಲ್ಲಾ ಕಡೆ ಎಲೆಗಳು ಆಸ ಸರಾಗೆ ಇರುತ್ತದೆ
ಈಗಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದು ಮಳೆ ಬೀಳ್ತಿದೆ ಆಹ್ ಹಸರು ಆ ಗಾಳಿ ತಂಪಾದ ಗ ಗಾಳಿ ಎಲ್ಲ ಚೆನ್ನಾಗಿರುತ್ ಪ್ಪೆ
ಅದು ತುಂಬಾ ಚೆನ್ನಾಗಿರುತ್ತೆ ಈಗ ವಾತಾವರಣನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನು ಮಳೆ ಈಗಲ್ಲ ಶುರು ಆಗ್ತಿದೆ ಎಲ್ಲ ಈಗ ಮಳೆಗೆ ಎಲ್ಲಿಂದ ಎಲ್ಲಿಗೆ ಹೋಗ ಬೇಕಂದ್ರು ಸ್ವಲ್ಪ ಕಷ್ಟ ಆಗುತ್ತೆ. ಬುಡ್ದೇ ಇಲ್ಲ ಇರುತ್ತೆ ಹೋಗಿ ಬರ್ಬೇ ಕಂದ್ರೆ
ಕಷ್ಟ ಹೌದೌದು. ತ್ತ ಇನ್ನೆನ್ರಿ ಸಮಮಾಚಾರ.
ನಿ ನಿಮ್ ಕಡೆ ಬೆಳೆ ಎಲ್ಲಾ ಬೆಳಿತೀರಾ?
ನಿಮ್ ಜೊತೆ ಮಾತಾಡ್ತಿರೋದಿಕ್ಕೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ.
ಹೌದಾ ಹ್ಮ ಮತ್ತೆ ನಿಮ್ ಕಡೆ ಬೆಳೆ ಎಲ್ಲಾ ಬೆಳಿತೀರಾ?
ಹೌದು ನಮ್ ಕಡೆ ರಾಗಿ ಎಲ್ಲ ಬೆಳಿತೀವಿ ಆ ಮತ್ತು ಏನು ಟೊಮೆಟೊ ಬೀನ್ಸ್ ಇವೆಲ್ಲ ಇರುತ್ತಲ್ವಾ ಇವನ್ನೆಲ್ಲ ಬೆಳಿತೀರಿ ನಿಮ್ಮ ಕಡೆ
ಹ್ಮ್ ನಮ್ ಕಡೆನೂ ಬೆಳಿತಾರೆ ಅಂದ್ರೆ ಹ ಕೋಳಿ ಎಲ್ಲ ಮೈಸ್ ಸಲ್ಲ ಅ ಆದ್ರೆ ಅದನ್ನ ಹೊರಗಡೆಯಿಂದ ತಗೋಬತ್ತ
ಹೌದಾ ಅಂದ್ರೆ ನೀವು ಮೊಟ್ಟೆನೋ ಎಲ್ಲ ಈಚೆಯಿಂದಾನೇ ತಗೊ್ಂಬರ್ತೀರಾ
ಹೌದು ಎಲ್ಲಾ ನಮ್ಗೆ ಹೊರಗಡೆಯಿಂದ ತಗಬೇಕಾಗುತ್ತೆ ಆ ಕಡೆ ಎಲ್ಲೂ ಇಲ್ಲ
ಆದ್ರೆ ಮೊಟ್ಟೆ ಹನ್ನೆರಡು ರೂಪಾಯ ರೂಪಾಯಿ ಅಲ್ವಾ ಎಷ್ಟೊಂದು ಇದಿದೆ ಅದು ಬೆಲೆ
ಹೌದು ಬೆಳೆ ಜಾಸ್ತಿ ಇದೆ ಅದು ಏನ್ ಮಾಡಕ್ಾಗುತ್ತೆ ಈ ಕಡೆ ಇಲ್ಲ ಗೊತಿಲ್ವಲ್ಲ.
ಅದೇ ಅದ್ರು ನಾವಿಲ್ಲ ಬಿಡಿ ನಮ್ದು ಮ ನಮ್ಮ್ ಮನೆಲ್ಲೇ ಎಲ್ಲ ಸಾ ಕ್ತಿವಿ ಆ ಮೊಟ್ಟೆ. ಎಲ್ಲಾ ನಮ್ಮ್ ಮನೆಗೆ ಬಂದ್ ತೊಗೊಂಡೆಲ್ಲಾ ಹೋಗ್ ತರೆ ಎಷ್ಟೊಂದು ಕ ಇದಾಗು ದು ತುಂಬಾ ಬೆಲೆ ಇದೆ ನೀವೆಲ್ಲಾ ಅದನ್ನ ಮೇಸರಿ ಆಗುತ್ತೆ
ಹ್ಮ್
ೈತನ್ ಕೊಡ್ತು
ಆದ್ರೆ ಈ ಕಡೆ ಎಲ್ಲ ತುಂಬಾ ಆತರ ಮಾಡುದಿಲ್ಲ ಅಮೇಲೆ ಅದ ಒಂದೇ ಮೊಟ್ಟೆ ಒಂದೇ ಅಲ್ಲ ಈ ಕಡೆ ಮೇರೆ ಏನ್ ತಗೋಬೇಕಂದ್ರರು ತುಂಬಾನೇ ಆಹ ಒಂದ್ ರೇಟ್ ಇರುತ್ತೆ
ಆದ್ರೆ ಒಂದ್ ಮೊಟ್ಟೆಗೆ ಹನ್ನೆರಡು ರೂಪಾಯಿ ಅಲ್ವಾ ಇದು್ ಗ
ಹ್ಮ್ ಹೌದು ಬೇರೆ ಅಂದ್ರೂ ಸ ಈಗ ತರಕಾರಿ. ಹ್ಮ್ಮ್ ಹಣ್ಣುಗಳು ಏನಾದ್ರು ತಗೋಬೇಕಂದ್ರೆ ಅದು ಸಹ ತುಂಬಾ ದರೆ ಜಾಸ್ತಿ ಇದೆ ಈಗ.
ಹೌದು ತುಂಬಾ ಬೆಲೆ ಇದೆ. ಹಾ.
ಅದಂದ್ಬಿಟ್ಟು ನಾವ್ ಅದನ್ನ ತಗೊಂಡ್ದೇನೇ ಇರೋದಿಕ್ಕ ಆಗೋದಿಲ್ಲ. ತಗೊಳ್ಳಿಬೇಕು ತಿನ್ಬೇಕು ಅಂದ್ರೆ. ಹ್ಮ್
ಮತ್ತೆ ಇನ್ನೇನು.
ಹ್ಮ್ ಏನಿದೆ ಹೇಳ್ಬೇಕು.
ಮತ್ತೆನ್ನನುೂ ಇಲ್ಲ.
ನಿಮ್ಗೆ ಅಡುಗೆ ಮಾಡುವುದಕ್ಕೆ ಬರುತ್ತದಾ.
ಪಾಪಾ ಅಡ್ಗೆ ನಾನಂಗಂತೂ ಅಡ್ಗೆ ಮಾಡಕ ಬರಲ್ಲ ನಿಮಗೆ ಚಿತ್ರ ನ ಮಾಡಕ್ ಬರುತ್ತಾ.
ಇಲ್ಲ. ನಿಮಗ್ ಬರತ್ತಾ ಚಿತ್ರಾನ್ನ ಮಾಡೋದು.
ನೀವೇನಾದರೂ ಮಾಡಿದರೆ ಕೇಳೋಣ ಅಂತ ಅಂದ್ಕೊಂಡೆ.
ಹೌದಾ ನನ್ಗೆ ಸಾಂಬಾರ್ ಬರುತ್ತೆ ಸಾಂಬಾರ್. ಬರ ಹೇಗ್ ಮಾಡದು ಅಂತ ಹೇಳ್ತೀನಿ ಕೇಳಿ.
ಹ ಹೇಳಿ.
ಹೌದಮ. ಕಡೆ ತುಂಬಾ ಬೇಳೆ ಸಾಂಬಾರ್ನ ಮಾಡ್ತಾರೆ. ಹ ಬೇಳೆ. ಒಂದ್ ಸ್ವಲ್ಪತ್ತು ಒಂದ್ ಐದ್ ನಿ ಐದರಿಂದ ಹತ್ತು ನಿಮಿಷ ನೆಲೆಸ್ತೀವಿ ನೀರಲ್ಲಿ. ಹ ಸೊ ಅದ್. ಅದಾದ್ಮೇಲೆ ನೆನ್ಸಿರೋದನ್ನ ನೀರೆಲ್ಲ ಚಲ್. ಚಲ್ಲಿ. ಆ ನೀಟಾಗಿ ವನ್. ದ ಕುಕ್ಕರ್ ಗೆ ಹಾಕೋತೀವಿ. ಬೆಳೆನ ಆಮೇಲೆ ತರ. ಕಾರಿ ಏನೇನಿದೆ ಅದನ್ನ ನಮ್ಗೆ ಏನೇನ್ ತರಕಾರಿ ಬೇಕ ಅನ್ಸ್ರೆ ಅದನ್ನಿಲ್ಲ. ಮುಖ್ಯವಾಗಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದು. ದೆರಡು.
ಹಾ ಸರಿ.
ಪ್ಪು ಕಾರ. ರುಚಿಗೆ ತ ಕಷ್ಟು ಹಾಕ್ಕೊಂಡು. ಆಮೇಲೆ ಟಮ್ಯಾಟೊ ಅ ಕ್ಯಾರೆಟ್. ಟು ಮುಲ್ಲಂಗಿ. ಇದನ್ನೆಲ್ಲಾ ಕಟ್ ಮಾಡ್ಕೊಂಡು ಚಿಕ್ ಚಿಕ್ದಾಗ ಕಟ್ ಮಾಡ್ಕೊಂಡು ಹಾಕೋತೀವಿ ಕುಕ್ಕರ್ಗೆ ಆಮೇಲೆ ಅದಕ್ಕೆ ನಾವು ಎಷ್ಟ ಆದ್ರೆ ಅಳತೆಗೆ ಹಾಕೊಂಡಿದೀವೋ ಬೇಳೆನ ಅಷ್ಟಕ್ಕೆ ಒಂದ್ ಪಟ್ಟೆ ಎಷ್ಟ ಜಾಸ್ತಿ ಒಂದ್ ಪಟ್ಟು ಜಾಸ್ತಿ ನೀರ್ನ ಹಾಕೋತೀವಿ ಹಾಕೊಂಡು ಎರಡ್ ಬಿಸಿಲ್ ಬರೋಷ್ಟವರೆಗೆ ಕುದಿಸ್ಕೋತೀವಿ ನೀಟಾಗಿ
ಹ್ಮ
ಕೊಂಡು ಆಮೇಲೆ ಅದನ್ನ ಸ್ವಲ್ಪ ಹೊತ್ತು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಹೊರಗಡೆ ಸೈಡ್ಗಿತಿವಿ ಅದಾದ್ಮೇಲೆ ಒಗ್ಗರಣೆಗ ಹಾಕೋತೀವಿ ಆ ಸ್ವಲ್ಪ ಈರುಳ್ಳಿ ಚಿಕ್ ಚಿಕ್ದಾಗ ಗೂ ದುದ್ದವಾಗಿ ಕಟ್ ಮಾಡ್ಕೊಂಡು ಆಹ ಸಾಸಿವೆ ಜೀರಿಗೆ ಆಹ ಪ್ಪು ಖಾರ ಕರಿಬೇವಿನ ಸೊಪ್ಪು ಇದನ್ನೆಲ್ಲಾ ಹಾಕಿ ಚೆನ್ನಾಗ ಬೇಯಸ್ಕೋತೀವಿ ಅದಾದ್ಮೇಲೆ ಆಗ್ಲೆ ತೆಗ್ದಿ ಇಟ್ಟಿದ್ವಲ್ಲ ಕುಕ್ಕರ್ ಇಂದ ಅದನ್ನೆಲ್ಲಾ ಮುದ್ದೆ ಪಪ್ಪು ಅಂತ ಬರುತ್ತೆ ಅದನ್ನ ಚೆನ್ನಾಗಿ ಜಜ್ಕೋಬೇಕು ಕುಕ್ಕರ ಅಲ್ಲೆ ಆಮೇಲೆ ಆ ಒಂದ್ ಸ್ವಲ್ಪ ಗೊತ್ತಾದ್ಮೇಲೆ ಒಗ್ಗರಣೆ ಹಾಕೋತವಲ್ಲ ಅದಕ್ಕೆ ಇದನ್ನ ಹಾಕ್ತೀವಿ ಬೆಲೆದು ಅದನ್ನ ಸ್ವಲ್ಪೊತ್ತು ಹ ಬೇಯಿಸಬಿಟ್ಟು ಒಂದು ಐದರಿಂದ ತ ಹತ್ತು ನಿಮಿಷ ಚೆನ್ನಾಗಿ ಕುದಿಸಕೋತವಿ ಲೋ ಅಂದ್ರೆ ಕಡಿಮೆ ಬೆಂಕಿ ಉರಸಕೋಂಡು ಸುರ್ಕೋತಿದ್ವಿ ಸೊ ಅಷ್ಟೇ ಆಮೇಲೆ ಅದಕ್ಕೆ ತಕ್ಕ ರುಚಿಗೆ ತಕ್ಕ ಸೊಪ್ಪು ಖಾರ ಹಾಕೊಂಡು ಅದ್ರ ಜೊತೆಗೆ ಮುದ್ದೆ ಅಥವಾ ಚ
ಹೌದಾ ನೀವ್ ಹೇಳ್ತಿದ್ರೆ ನಂಗೆ ಬಾಯಲ್ಲಿ ನೀರ್ ಬರ್ತಿದೆ ಇರ್ಲೇಬೇಕೇಕು ಅನ್ಸುತ್ತೆ ನಾು ಇದು ನಿಮ್ಗೆ ಶುಂಠಿಟ ಮಾಡಕಲ್ಲ ಬರುತ್ತೆ ದ
ಆ ಇಲ್ಲ
ನನ್ ಈಗ್ ಬರತ್ತೆ ನಾನ್ ಚೆನ್ನಾಗಾಗಿ ಮಾಡ್ತೀನಿ ಚಟಿಡಲ್ಲ
ಹೌದಾ ಮತ್ತೆ ಹೆಂಗ ಮಾಡದು ಅಂತ ಹೇಳಿ
ಅಂದ್ರೆ ಟೀ ಮಾಡೋ ತರಾನೇ ಮಾಡೋದವು ಹಾಸ್ ಸೊ ನೀರು ಹಾಕೊಂತೀವಿ ಮತ್ತೆ ಅದು ಟೀಗೂ ಸೊಪ್ಪಿರುತ್ತಲ್ವಾ
ಹ್ಮ್
ಹಾ ಅದು ಹಾಕೋತೀವಿ
ಹ್ಮ್
ಟೀ ಪುಡಿ ಹಾಕೋತಿೀವಿ ಆಮೇಲೆ ಅದನ್ನು ಫುಲ್ ಕುದಿಸ್ತೀವಿ ಫಸ್ಟ್ ಆಮೇಲೆ ಅದಕ್ಕೆ ಶುಂಠಿ ಹಾಕತೀವಿ ಆ ಕು ಶುಂಠಿನ ಕುದಸಿ ಕುದಸಿ ಅದು ಒಚೂರ್ ಸ್ಮೆಲ್ ಎಲ್ಲ ಬರೋವರೆಗೂ ಇದ್ ಮಾಡ್ತೀವಿ
ಹ್ಮ್
ಆಮೇಲೆ ಹಲೋ
ಹಾ ಹೇಳಿ ಹೇಳಿ
ಹಾ ಆಮೇಲೆ ಸ್ಪಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ಹಾಲ್ ಹಾಕೋತಿದೀವಿ
ಹಾ
ಆಮೇಲೆ ಶುಗರ್ ಹಾಕತೀವಿ
ಹ್ಮ್
ಅದನ್ನೆಲ್ಲಾ ಒಂದ್ ಸ್ವಲ್ಪ ಕುಜ್ಜಿಸಿದ ಮೇಲೆ ಅದನ್ನ ತಗೊಂಡು ಕುಡಿಯೋದು ಅಷ್ಟೆ ಇಷ್ಟೇಷ್ಟ ಚೆನ್ನಾಗಿರುತ್ತೆ ಗೊತ್ತಾ
ಹೌದಾ
ಹಾ
ನಾನು ಒಂದ್ಸಲ ಪ್ರಯತ್ನಿಸಿ ನೋಡ್ತೇನಿ
ಹಾ ನೋಡಿ ನಾನು ನೀವ್ ಹೇಳಿರೋ ಯಾರ್ನ ಮಾಡಿ ನೋಡ್ತೀನಿ
ಹ್ಮ್ ಸರಿ ಹೀಗೆೆ ನನ್ನೊಂದಿಗೆ ಮಾತಾಡ್ತೀರಿ ಆವಾಗವಾಗ ಪ್ರಯತ್ನ ಹ
ಹ್ಮ
ನನ್ಗೂ ತುಂಬಾ ಖುಷಿ ಆಯ್ತು ಧನ್ಯವಾದ ಮಗಳು ಹೀಗೆ ಮಾತಾಡ್